ಹಾ ಹಾಲೋಕ್ಕ ಈಗ ಕೇಳ್ತಾ ಇದೆ ಕೇಳಿ ಮಾತಾಡಿ ಹಲೋ
ಹಾ ಕೇಳ್ತಾ ಟ
ಹಕ್ಕ ಹಾ ಕೇಳ್ತಾ ಇದೆ ಹ ಹಲೋ ಯಾಕೋ ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ಸ್ ಬರತ್ತತ್ ಹಲೋ
ಹಲ್
ಹಲೋ ನಿಮ್ದ್ ವಾಯ್ಸ್ ಬ್ರೇಕ್ ಆಗತೈತಿ ಹಲೋ ಹಲೋ ಹಾ ನಿಮ್ದು ಅಕ್ಕ ಸರಿಯಾಗಿ ಕೇಳ್ತಾ ಇಲ್ಲಾ ಅಕ್ಕ ವಾಯ್ಸು
ನೆಟ್ವರ್ಕ್ ಪ್ರಾಬ್ಲಮ್ ಇರ್ಬಹದು ಒಂದ್ ಸ್ವಲ್ಪ ಹೊರಬನ್ನಿ ಈಗ ಹ್ಣ
ಇಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಇದಿಲ್ಲ ನನ್ ಫುಲ್ ಐತಕ್ಕ ಫೈಏನ್ ನಾಲ್ಕ ಐದ್ ಕಡ್ಡಿನೂ ಆಯ್ತ್ ನನ್
ಹೌದಾ
ಹಾ
ಹಾ ಈಗ ಹನ್ನರ ಬಗ್ಗೆ ತಗೊಂಡ್ರ ಹಣ್ಣಗಳಲ್ಲಿ
ಹ
ಹ
ಹಣ್ಣು
ಹಾ
ಹಾ ಹೇಳಿ
ಯಾವ್ದ ಇಷ್ಟ ಯಾವ ಯಾವ ಹಣ್ಣು ಇಷ್ಟ ರೀ ನಿಂಗೆ
ನಾ ಆಲ್ಮೋಸ್ಟ್ ಅವ ಎಲ್ಲಾ ಇಷ್ಟ ಪಡ್ತೇನಕ್ಕ ಹಬ್ಬನ ಬಾಳೆಹಣ್ಣು ಆಮೇಲೆ ಸೇವು ದಾಳಂಬಿ ಕಲ್ಲಂಗಡಿ ಒಟ್ಟ ಸೀಸ್ನಲ್ ಫ್ರೂಟ್ಸ್ ಎಲ್ಲ
ಸೀಜನ್
ಆಲ್ ಸೀಸನ್ಗ ಸಿಗುದ ಅಂದ್ರೆ ಬನಾನ ಅಂದ
ಬನಾನ ಒಂದ ಹಾ ಬನಾನಿಂದ ಏನೆಲ್ಲಾ ಮಾಡ್ಬೋದು
ಬನಾನ ನಾ ಓನ್ಲಿ ಈಟಿಂಗ್ ಅಷ್ಟೇ ಅದ್ರಿಂದ ನಾವ್ ಬೇರೆ ಏನು ಪ್ರಿಪೇರ್ ಮಾಡಲ್ಲ ಯಾಕಂದ್ರ
ಹ
ಯಾವದೇ ಹಣ್ಣನ್ನ ಜಾಸ್ತಿ ಇ ಮಾಡಾಕ್ ಹೋದ್ರ ಪ್ರಾಬ್ಲಮ್ಸ್ ಇಲ್ಲ ಅದನ್ನ ಎಷ್ಟು ನಾವು ಸೇಫ್ಟಿ ಆಗ ತಗೋತವಿ ಅಷ್ಟ್ ನಮಗ್ ಹೆಲ್ತಿ ಅದ
ಹ ಕೆ ಅಂದ್ರ ಬನಾನನಿಂದ ಬೇರೆ ಬೇರೆನ್ನು ತಯಾರು ಮಾಡ್ ಬದು ಈಗ ಬನಾನಿಂದ ಕೆಲವೊಂದು ಚೀಪ್ಸ್ ಮಾಡ್ತಾರೆ ಹ ಹ ಚಿಪ್ಸ್ ಮಾಡ್ತಾರೆ ಅದ್ರಿಂದ ಬಜಜಿ ಮಾಡ್ತಾರೆ ಆಮೇಲೆ ಅದ್ರಿಂದಾನ ಈಗ ಈಗ ಬಂಡ್ಸ್ ಅಂತೆ ಅವೆಲ್ಲಾನೂ ಮನಾನಿಂದ ಮಾಡ್ತಾರೆ ಅಂದ್ರೆ ಬನಾನಾ ಕೂಡನಿ ಟೈಮ್ ಅಲ್ಲಿ ಯಾವಾಗಾದ್ರೂ ತಿನ್ಬಹದು ಬನಾನಗಳಲ್ಲಿ ಎಷ್ಟು ವಿಧಗಳ ಇದಾವ ಅಂದ್ರೆ ಬಾೆಹಣ್ಣಿನಲ್ಲಿ ತುಂಬ ವಿಧಗಳ ಇದಾವ ಈಗಂದ್ರೆ ಎಲಕ್ಕಿ ಬಾೆಹಣ್ಣು ಪಚ್ಚೆ ಬಳೆನು ಈ ತರ ಹಣ್ಣುಗಳ ಇದಾವ
ಜಾಸ್ತಿ ಯೂಸ್ ಮಾಡೋದು ಏಲಕ್ಕಿ ಆಮೇಲೆ ಚಿಕ್ಕಿ ಬಾಳೆನ್ನ ಎಲ್ಲಾ ಯೂಸ್ ಮಾಡ್ತೀವಿ
ಹಾ ಹಾ
ಹೂ ಎಲಕ್ಕಿ ಜಾಸ್ತಿ ಎಲ್ಲಾ ಪುರ್ಕದ ಹೋದ್ರೆ ತಗೊಂಬಂದಿರ್ತೇನೆ ಅಲ್ಲೆಲ್ಲಾ ಎಲಕ್ಕಿ ಇಲಕ್ಕಿ
ಲಕ್ಕಿ ಬಳೆಣ್ಣ ಹ ಅದು ಲಕ್ಕಿ ಬಳೆಣ್ಣ ಅಂದ್ರೆ ಮೈಸೂರಲ್ಲಿ ತುಂಬಾ ಫೇಮಸ್ ಆ ಕಡೆ ಸೈಡ್ ತುಂಬಾ ಬೆಳಿತಾರಲ್ಲಾ
ಹೂ ಅಲ್ಲಿ ಬೆಳಿತಾರ ಆದ್ರೆ ಇಲ್ಲಿ ಈ ಕಡೆ. ಸಿರ್ಸಿ ಆ ಕಡೆ ಎಲ್ಲಾ ಜಾಸ್ತಿ ಬೆಳೀಿತಾರಲ್ಲ ಆದ್ರೆ ಈ ಎಲೆ. ಕ್ಕಿ ಬೇರೆ ಆ ಏಲಕ್ಕಿ ಬೇರೆರಿ.
ಹಾ ಹಾ ಅದು ಚಿಕ್ಕದಿರತ್ತೆ ಸ್ವೀಟ್ ಇರತ್ತೆ. ಹ ಚಿಕ್ಸ್ ಇರತ್ತೆ. ಮತ್ತ ಸ್ವೀಟ್ ಇರುತ್ತೆ ಈ ಕಡೆ ನಮ್ ಕಡೆ ಬಂದ್ರೆ ಇದು ಸೌಂದತಿ ಬಾಳೆಏನ್ನು ಇದು ಸ್ವಲ್ಪ.
ಹಾ ಇ್ ಬಾಗಲ್ಕೋಟೆ ಕಡೆದ ಬೇರೆ ಬಾಗಲಕೋಟೆ ಕಡೆ. ಫುಲ್ ಸಣ್ಣದ ಇರ್ತೈತಿ ಸ್ವಲ್ಪ ಆ್ ಬೀಜ ಏನೋ ಇರ್ತೈತಿ ಸ್ವಲ್ಪ ಸಣ್ಣ.
ಹೂ ಹೂ ಹೌದೌದೌದು ಅದು ಎಲ್ಲಾ ಸೀಸನ್ ಅಲ್ಲೂ ಏಲಕ್ಕಿ ಬಾಳೆ ತಿನ್ಬಹುದು ಅದು ಚಿಕ್ಕ.
ಹ ಹ ಚಲೋ ಅಕ್ಕಾ ಚಲೋ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಸೀಸನ್ೇ ಸಿಗುದಂದ್ರ ಅ್ ಒಂದಲ್ಲ. ಅದ್ ಹೆಲ್ತಿ ಅಂದ್ರೆ ಬಾಳ ಹೆಲ್ತ್ ಇರ್ತತಿ. ಹೆಲ್ಪ್ಫುಲ್ ಇರ್ತೈತಿ ಆಮೇಲೆ ಯಾವ್ದೇ ಹಣ್ಣನ್ನುನು ನಾವು ಇದನ್ ಮಾಡ್ ತಿಂಬೋದು ತಿಂತೇವಲ್ಲ ಅಷ್ಟು ಜಾಸ್ತಿ. ಬೆನಿಫಿಟ್ ಬೆನಿಫಿಟ್ ಜಾಸ್ತಿ ಸ್ವಲ್ಪ ಹೂ
ಆಮೇಲೆ ಈ ನಮ್ ಕಡೆಗಿಂತ ಆ ಕಡೆ ಜಾಸ್ತಿ ಜನ ಬಾಳೆನ್ ಬಾಳ ಯೂಸ್ ಮಾಡ್ತಾರೆ. ಅಂದ್ರೆ ಅದ್ರಿಂದನ ಅಂದ್ರೆ ಇವಾಗ ಮಂಗ್ಗಳೂರ್ ಆಯ್ತು. ಇವಾಗ ಉಡುಪಿ ಈ ಕಡೆ ಎಲ್ಲ. ಆಮೇಲೆ ಇನ್ನೊಂದು ಯಾಕ ಏನು.
ಎಲ್ಲಾರು ಯೂಸ್ ಮಾಡ್ತಾರ ಹಾ ಮಾಡ್ತಾರ ಮಾಡ್ತಾರ. ಮಾಡ್ತಾರ ಅದ್ರಿಂದ ಎಲ್ಲ ಅಂದ್ರ ನಾ ಜಾಸ್ತಿ ಹಣ್ಣ ನಮ್ಮಲ್ಲೆಲ್ಲಾ ಹಣ್ ತಿನ್ನುೋದು ಜಾಸ್ತಿ ಈ ಮಂಗ್ಗಳೂರ್ ಸಡೆ ಹೋದ್ ಹೋದ್ರು ಬ ಮಾಡ್ತಾರ ಅದ್ರಲ್ಲೇ ಬನ್ಸ್ ಬನ್ಸ್ ಮಾಡ್ತಾರ ಬನ್ಸ
ಬಂಸ ಹಾ ಬಾಳೆ ಹೂ ನಾನ ಇವಾಗ ಅದೇ ರೆಡಿ ಮಾಡಿಟ್ಟಿದ್ದೀೇನೆ ನಾಳೆ ಬೆಳಗ್ಗೆ ಟಿಫನ್ಿಗೆ ನಾಳೆ ಬೆಳಿಗ್ಗೆ ಟಿಫನ್ಿಗೆ ಬನ್ಸ ರೆಡಿ ಮಾಡಿಟ್ಟಿದ್ದೀನಿ ಹೂ ಅದೇ ಸ್ವಲ್ಪ ಅದೇ ರೆಡಿ ಮಾಡ್ತ ಮಕ್ಕಳಿಗೆಲ್ಲಾ ಚೆನ್ನಾಗಿರತ್ತಲ್ಲ ಡಕ್ಟ್ ಬಾಳೆ ತಿನ್ನಲಿ ಆ ತರದ ಬಿಟ್ಟು ಮಾಡಕೊಡ್ಬಹುದು ಅಂತ ಮ ಲಿಕ್ಕೆ ಚೆನ್ನಾಗಿರುತ್ತೆ ಅದು ಆತರ ತಿನ್ಬಹುದು ಹೆಲ್ದಿ ಫುಡ್ಡು ಅಂತ ಹೂ ಹೂ ಮತ್ತೆ ಮಾವಿನನ್ನಲ್ಲಿ ಮಾವಿನ್ಣ ಇ
ತಿಂತೆೇನಕ್ಕ ತಿಂತೆ ಮಾವಿನಹಣ್ಣು ತಿಂತಾನೆ
ಹಾ
ಮತ್ತೆ ಎಲ್ಲಾ ತರ ಹಣ್ಣು ತಿಂತೆೇ ಒಟ್ಟು ಎಲ್ಲಾತ್ರರ ಹಣ್ಣ ಬೇಕ ನಮಗಂತ ಒಟ್ಟು ನೀರ್ ಹಣ್ಣು ಹೊಟ್ಟೆ ಎಲ್ಲಾನು ಬೇಕ ಇರ್ಲ್ಲಣ್ಣಯ್ತು ನೆಕ್ಸ್ಟ್ ಇನ್ನೊಂದ್ ಬರ್ತೈತಿ ನಮ್ಮ್ ಕಡೆ ಎಲ್ಲಾ ಜಾಸ್ತಿ ಆಹ ಹತ್ತಿ ಅಣ್ಣಂತ ಬರುತ್ತೆ ಅಂಜೂರ ಅಣ್ಣಂತ ಬರುತ್ತೆ
ಹಾ ಹಾ ತುಂಬಾ ವೆರೈಟೀಸ್ ಹಣ್ಣಗಳಿದ ವೆರೈಟಿ ಹಣ್ಣು ಆಮೇಲೆ ಸೀಸನ್ ವೈಸ್ ಇರತ್ತೆ ೆ ಕೆ ಸೀಸನ್ ವೈಸ್ ಇರುತ್ತೆ ಸೀಸನ್ ಹೌದೌದು ಇನ್ನೊಂದು ಆ ಕಡೆ ಎಲ್ಲಾ ಒಂದು ಇದ್ರರು ಹನ್ ಬಂತ್ರಿ ಯಾವ್ದ ಅನ್ನಂದ್ರ ಅದು ಅದ್ರಂದ ಜ್ಯೂಸ್ ಮಾಡ್ತಾರ ಅದಕ್ಕೆ ಶರ್ಸಿ ಸೈಡ್ ಬರುತ್ತದು ಆ ಹಣ್ಣನ್ನ ತುಂಬಾ ಅದು ಜ್ಯೂಸ್ ಮಾಡಿ ಅದಕ್ಕೊಂದು ಅದು ಸ್ವೀಟ್ ಇರುತ್ತೆ ಅದನ್ನ ಅದ್ರಲ್ಲಿ ಇದ ಮಾಡ ರೆಡ್ ಬರುತ್ತೆ ಅದು ಅದನ್ನ ಕೋಲ್ಡ್ ಅದು ಕೋಲ್ಡ್ ಟೈಮಿಗೆ ಈಗ ಹೀಟ್ ಬಿಸಿಲಿನ ಟೈಮ್ ಅಲ್ಲಿ ಸ್ಟ್ರಾಬೆರಿ ಟೈಪ್ ಇರತ್ತೆ ಸ್ಟ್ರಾಬೆರಿ ಇರಲ್ಲ ಅದು ಬೇರೆ ಇರುತ್ತೆ ಒಳಗಡೆ ಹ ಅದಕ್ಕೆ ನ ಹೆಸರು ಹೇಳಿದ್ರಪ್ಪಾ ಅದು ಹಣ್ಣಿನ ಹೆಸರು ಆ ಅದಕ್ಕೆ ಜ್ಯೂಸ್ ಮಾಡಿ ಅದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ಕೋಲ್ಡ್ ಕೋಲ್ಡಿಗ ಅದು ಅಂದ್ರೆ ಈಗ ಬಿಸಿಲಿನ ಟೈಮ್ ಅಲ್ಲಿ ಆತರ ಜ್ಯೂಸ್ ಮಾಡಿ ಕೊಡ್ತಾರ
ಇದು ನೋಡಿಲ್ಲಂಗಾರ ನಾನ ಕೇಳಿಲ್ಲ ನಾನು ನೋ ಆಕಡೆ ಲೈನ್ ಆಗ್ಲ ಮಾರ್ ಪಕೆಟ್ಟ ಅಲ್ಲಿ ನೋಡಿದ್ದ್ರೆ ಸ್ಟ್ರಾಬೆರಿ ನೋಡಿನಿ ಆಮೇಲೆ
ಹಾ ಅಂದ್ರೆ ಆ ಹಣ್ಣಿಂದು ತುಂಬಾ ಇದು ಆಮೇಲೆ ಅದನ್ ಮನೇಲಿ ಎನಿ ಟೈಮ್ನು ಮಾಡ್
ಡ್ರಾಗನ್ನು
ಹಾ ಅದಕ್ ಬೇರೆ ಏನ ಡ್ರ್ಯಾಗನ್ ಅಂತಲ್ಲ ಅದಕ್ ಬೇರೆ ಏನ ಹೆಸ ಹೇಳಿದ್ರು ಹನ್ನೇನ್ ಹೆಸರು ನಿಮಗ ಒಂದ್ರಿ ಸರ್ಚ್ ಮಾಡಿ ಹೇಳ್ತೇಿ ಬಟ್ ಚೆನ್ನಾಗಿರುತ್ತಾ ಸೈಡ್ಲ್ಲ ಅ ಜ್ಯೂಸ್ ಕೊಟ್ಟಿದ್ರು ನಮ್ಗೆ ನಾವ ಈಗ ಹೆಲ್ತ್ ಬಗ್ಗೆ ಸರ್ವೆಗೆ ಹೋದಾಗೆಲ್ಲ ಅಲ್ಲಿ ಜ್ಯೂಸ್ ಕೊಟ್ಟಿದ್ರು ಅದು ಕೋ ಬಿಸಿಲಿನ ವಾತಾವರಣಕ್ಕ ಅದು ತಂದ್ ಇಟ್ಕೋಬೋದಂತ ರೆಡ್ ಇರುತ್ತೆ ರೆಡ್ ಅದುಡ್ ರೆಡ್ ಕಲರ್ ಇರ್ತಿೈತಿ ಅದು ಹ್ಮ್ ಅದಕ್ ಹೆಸರು ಹೇಳಿದ್ರು ಬಟ್ ಅದ ಹೆಸರು ನೆನಪಾಗ್ತಾ ಇಲ್ಲ ಚೆನ್ನಾಗಿದೆ ಅದುವಾ ಹಣ್ಣ ಎಲ್ಲ ಚೆನ್ನಾಗಿ ಹ್ಮ್ ಆಮೇಲೆ ಜಾಸ್ತಿ ಹಣ್ಣನ್ನ ಜಾಸ್ತಿ ತಿನ್ನೋದ್ರಿಂದ ಹೆಲ್ದಿ ಒಳ್ಳೇದಿರುತ್ತೆ ಅಯ ಸೀಜನ್ ಹ್ಮ್ ಅದೇ ಊಟಕ್ಕಿಂತ ಮುಂಚೆ ಊಟಕ್ಕಿಂತ ಮುಂಚೆ ಹ ಹಣ್ಣ ತಿನ್ಬೇಕು ಅಂತ ಹೇಳತಿದ್ರಲ್ವಾ ಆತರ
ಅ ಅದೇ ಅದೇ ಹೌದೇ ಹಸದು ಹಣ್ಣು ತಿನ್ಬೇಕು ಉಂಡು ಕಬ್ಬ ತಿನ್ಬೇಕಂತಿದ್ರಿ
ಆ ತರದ್ದ ಇದೆ ಎಲ್ಲಾ ತರದ ಸೀಸನ್ ವೈಸ್ ನ ಇ ಮಾಡ್ಬೇಕಾಗತ್ತೆ ಹ್ಮ್ ಹ್ಮ್ ಹ್ಮ್ ಹ್ಮ್ ಮನೇಲಿ ಎಲ್ರುೂ ಅದನ್ನೇ ಇಷ್ಟ ಪಡ್ತಾರ ಪ್ಯಾರ್ಲನ ಹ ಅದು ಕೂಡ ಒಳ್ಳೇದು ಹ ಮನೆಯ ಒಳಗ್ ಪ್ಯಾರ್ಲನ್ ಅಂತಂದ್ರೆ ಅದು ಪ ಲ ಇದು ಬಂದ್ರೆ ರೆಡ್ ಶುಗರ್ಗಏನೋ ಇದು ಚೆನ್ನಾಗಿರತ್ತಂತೆ
ಹಂಗಿ ಇಿಲ್ಲ ನಾರ್ಮಲ್ ಆಗಿರಿ ನಾ ಈ ಕಡೆ ಕಣ್ಣೂರ್ ಕಡೆ ಅದು ಹೋದ್ರರು ತುಂಬಾ ಬಂದರ ತಿನೋಣ
ಹಾ ಹಾ ಹಾ ಆ ಕಡೆ ಚೆನ್ನಾಗಿರುತ್ತೆ ಓ ಅಲ್ಲಿ ಚೆನ್ನಾಗಿರುತ್ತೆ ಆ ಕಡೆ
ಹಾ ಕೊನ್ನೂರು ಯಾವ ಕಡೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಯ ಯಾವ ಕಡೆ ನ ಹೋಗ್ತೇನೆ ಹೊಟಲ್ಲಿ ಒಂದೊಂದು ಹಣ
ಹಾ ಹಾ ಬಾಗಲಕುಡ ಕಡೆ ಹೋದ್ರೆ ಅದು ಇದು ಬರುತ್ತೆ ಲ್ಲ ಆ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಅದು ಮಾರಾಟ ಆಗತ್ತ ಅದು
ಅದ ಕುಳಗೇರಿ ಕ್ರಾಸ್ ಕಡೆ
ಹಾ ಎಸ್ ಎಸ್ ಎಸ್ ಅಲ್ಲಿ ತು ದೊಡ್ದ ಇರುತ್ತೆ ಟೇಸ್ಟ್ ಇರುತ್ತೆ
ಹೌದು ಕುಳಗೇರಿ ಕ್ರಾಸ್ ಕಡೆ ಅದು ಅಹ ಕಣ್ಣೂರ್ ಹಣ್ಣ ಅಂತರಕ ಅ ಕೊಣ್ಣೂರುದದು ಕೊಣ್ಣೂರು ಅಲ್ಲೆಲ್ಲ
ಇರುತ್ತೆ ಚೆನ್ನಾಗ್ ಟೇಸ್ಟ್ ಇರುತ್ತೆ ಆದದ್ಮೇಲೆ ಅಲ್ಲೇ ಆ ಕಡೆನೇ ತೋಟದಲ್ಲಿ ಬೆಳತಾರೆ ಅಲ್ಲಿೇ ಮಾರದ
ಅಲ್ಲಕ್ಕ ಕುಡಗೇರಿ ಕೊನ್ನೂರ್ ಅಲ್ಲೇ ಮೂರು ಕಿಲೋಮೀಟರ್ ಪರಾಕ್ ಆಗ್ತದೆ ಅಷ್ಟೆ ಹಂಗಾಗಿ ಆ ಕಡೆ ಹೋದ್ರರು ತೊಗೊಂಡ್ ಬಂದಿರ್ತ ನ ಕೊನ್ನೂರ್ಗ್ ಹೋದ್ರೆ ಪ್ಯಲ್ ಅಂತ ಇರ್ತನಿ ಹ್ಮ್
ಡೆಮಾಲೂಷನ್ ಮಾಡ್ಬೇಕಾದ್ರೆತ್ತು ಅದು ತುಂಬಾ ಟೇಸ್ಟ್ ಅಂತ ಕೆಲವ್ರು ಬಂದಿಲ್ಲ ತ ಕೂತ್ಕೊಂಡ್ ಹೋಗ್ತಿದ್ರು ಶುಗರ್ ಗೆ ಹಾ ಶುಗರ್ಗೆಲ್ಲ ಟೇಸ್ಟ್ ಅ ಹೌದೌದು ಎಲ್ಲಾ ತರದ ಹಣ್ಣನ ತಿನ್ಬೇಕಾಗತ್ತು
ತಿನ್ಬೇಕು ಎಲ್ಲಾ ತರನೂ ತಿಂದ್ರೆ ಚಲೋ ಒಳ್ಳೇದ
ಮತ್ತೆ
ಹ್ಮ್
ಕಲ್ಲಂಗಡಿಯನ್ನಲ್ಲಿ ಕೂಡ ಆ ಟೇಸ್ ಅದು ಕೂಡ ಒಂದ್ ಸೀಜನ್ ಆಯ್ತು ಅದ್ರಲ್ಲಿ ಹ್ಮ್ ಹ್ಮ್ ಹ್ಮ್ ಅದ್ರಲ್ಲಿ ಎರಡು ತರ ದೈತೆ ಅದು ಗ್ರೀನ್ ಇರುತ್ತಲ್ಲ ಅದೊಂದು ತರ ಬೇರೆ ಇನ್ನೊಂದು ಮತ್ತ ಮತ್ತೆ ಸ್ವಲ್ಪ ಅದರಲ್ಲಿ ಕಪ್ ಗ್ರೀನ್ ಬರುತ್ತೆ ಹಾ ಅದು ತುಂಬಾ ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲೋ ಕಲರ್ ರೀ
ಬಾಳ್ದಿದ್ರು ಅದನ್ನ
ಹಾ ಹಾ ಹಾ ಹಾ ಹಾ
ಕಲ್ಲಾಂಗಡಿ ಎಣ್ಣ ಹಾದಿ ಕಲರ್ ಕಲ್ಲಾಂಗಡಿ ಎಣ್ಣ
ಒಳಗಡೆನೆ ಹ ಹಳದಿ ಬರತ್ತಾ
ಮ್ಯಾಲ ಹಳದಿ ಇತಕ್ಕ ಏನು ಇಲ್ಲ ನಾನ ನಮ ಕ್ಲಾಸ್ ಮೆಂಟ್ ಹಾಕ ಬೆಳದ್ದ ಇಲ್ಲ ಕುರುಪ ಕಟ್ಟಿ ನಮ್ಮ ನರೇಂದ್ರಪ್ಪಕ್ಕ ಕುರಿಪ ಕಟ್ಟಿ ನರೇಂದ್ರ ಹತ್ರ ಕುರುಬುಗಟ್ಟೆ ಐತಲ್ಲ ಇಲ್ಲಿ ಇಲ್ಲೇ ಬೆಳೆದಿದ್ರು ಅದು ಫೇಮಸ್ ಆಗಿತ್ತು ನೋಡ ಡಿ ಸಿ ಎಲ್ಲ ಬಂದು ನೋಡ್ ಹೋಗಿದ್ರು ನೋಡು ಒಂದ್ಸಲ
ಹಾ ಹಾ ಹಾ ಹ ಕ ನಾನು ನೋಡಿರ್ಬೋದು ನೋಡಿಲ್ಲ ಅನ್ಸತ್ತೆ ತ್ತ ಒಟ್ಟು ಇವೆರಡು ಕಲರ್ ತುಂಬಾ ಚೆನ್ನಾಗಿರುತ್ತೆ ಅದು ತುಂಬಾನೇ ಇ ಅಂದ್ರೂ ಸೀಸನ್ ಟೈಮ್ ಅಲ್ಲಿ ತುಂಬಾನೇ ಅದು ಸೇಲ್ ಆಗುತ್ತೆ
ಇಲ್ಲ ಇದು ಜಾಸ್ತಿ ಇದು ಆಗ್ಲಿಲ್ಲ ಹೋದ್ ವರ್ಷ ಬಂದಿರ್ತಕ್ಕ ನ್ ಫ್ರೆಂಡೇ ಬೆಳೆದಿದ್ದವ ಅವ ಅದೆಲ್ಲಾ ನ್ಯೂಸ್ ಆಗಿದ್ದ ದೊಡ್ಡದು
ಓ ಹೌದ್ರಿ ಹಾ ನೋಡ್ರಿ ಇಲ್ಲ ನಮ ಹತ್ರ ಇದ್ದ ಗೊತ್ತಾಗಿಲ್ಲ
ಹ್ಮ ಡಿ ಸಿ ಎಲ್ಲ ಬಂದು ವಿಸಿಟ್ ಮಾಡಿ ಅವಂಗೆಲ್ಲ ಏನೇನೋ ಇದಯ್ತದ ಆಮೇಲೆ
ಅದೇ ಎಲ್ಲ ಅಂದ್ರ ಬೆಳಿಬೋದು ಅಂತಾನ ಅದು
ಬೆಳಿಬೋದಂತ ಬೀಜಾ ಕೊಟ್ಟಿದ್ರರು ಕೃಷಿ ಒಟ್ಟ ಇಲಾಖೆ ಕಡೆಯಿಂದ
ಹಾ ಹಾ ಹಾ ಕೆ ಓ ಹೋ ಹೋ ಹೋ ಅದು ಜಾಸ್ತಿ ಅಲ್ಲಿ ಹಾ ಹಣ್ಣ ಒ ಬಿಳಕ್ ಒಂದ್ರ ಅಂದ್ರೆ ಫವ ಜಾಗ ಇದ
ನಮ್ ಭೂಮಿನ ನಮ ಕರ್ನಾಟಕ ಭೂಮಿನ ಫೇಮಸ್ ನಮ್ ಭಾರತ ದಲ್ಲೇ ಬೀಳ್ತಕ್ಕಂತವು ಯಾವ ಚಲೋ ಎಲ್ಲಿ
ಎಲ್ಲಾ ಕಡೆನೂ ಹಣ್ಣಾಡ್ ಚಲೋವ್ರಿ ಆಮೇಲೆ ಇನ್ನೊಂದ ಕೇಳಿದ್ರಿ ನೀವು ಈ ಕಡೆ ನವಲ್ಗುಂದ್ ನಾರ್ಗುಂದ್ ಸೈಡ್ ಅದು ಕೆಕ್ರಣ್ಣ ಅಂತ ಬರುತ್ತೆ ಅದು ಸ್ವೀಟ್ ಹಾಕೊಂಡು ತಿನ್ನೋದು
ಕ ಕೇ
ಅದು ಹಾ ಅದು ಕೂಡ ಹಾ ಅದು ಹಾ ಬೇಳ ಅದು ಕೂಡ ಟೇಸ್ಟ್ ಇರುತ್ತೆ ಅದು ಹ್ಮ್ ಹ್ಮ್ ಅ್ರ ಸಾಮಾನ್ಯ ಒಂದ್ ಜೀ ಇದನ್ ಬೀಜ ಹಾಕಿದ್ರು ಕೂಡ ಅದ್ ಬೆಳೆಯತಿ ಇರುತ್ತೆ
ಹಾ ಹೌದು ಸ್ವಲ್ಪ ಗಟ್ಟಿ ಇರ್ತತಿ ಒಳಗಡೆ ಬೆಲ್ಲ ಹಾಕೊಂಡು ಅದನ್ನ ಮ್ಯಾಲಿನ ಸಿಪ್ಪಿ ತೆಗೆದು ಹ ತಿನ್ಬೇಕದು
ಕೆ ಕೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ಲಿಕ್ಕಿಲ್ಲಕ ಸರಿ ಸರಿ ಆಯ್ತು ಆಯ್ತು
ಇಲ್ಲ
ಇಲ್ಲ